ಹಲೋ
ಕವ ಇಿಲ್ಲ
ಕಟ್ಕ ಆಗತ್ತತೆ
ಕಟ್ಕಟ್ ಕಂತ
ಹ್ಮ್
ಹಕ್ಕ
ನಾಕ್ ನ ಎಲ್ಲಿದ್ದೀ
ಬಟ್ಟೆ ಆಗುತ್ತೆ ಬಟ್ಟೆಗಬೇಕ
ಕೆಿವಗಟಕೊಂಡ ಜನೆಾ
ಎಲ್ಲಾ ಇಯ ಒಂದ ಬಕಿಟ್ ಮಟ್ಟ
ಕೆವತ್ತಂಗ
ಹಾ
ಊಟಾ
ಊಟಾ ಎ ಎಲ್ಲ ಮಾಡಾರ ಕೇ ನ
ನ ಪೇಪರ್ ಎತ್ತು ಕೊಟ್ಟ ಬಂದ
ಏ ಮಡಂಗ ಏನ ಇರುತ
ಎರಡುವರೆ ಸ್ಟಾರ್ಟ್ ಆಗೈತೆ ಬಂದನಗ
ಹೌ ಹ
ಅತ್ತುಮಷ ಹಾ
ಕಾಲೆ ಕಾಲೇದರ್
ಕ
ಹಾ
ಎರಡುವರೆ ಸ್ಟಾರ್ಟ್ ಎಕ್ಸಾಮ್
ನಲ ತ ರೆಂಗಾರ
ಎಕ್ಸಾಮ್ ಬರಕಿತ್ತಾರ ಅವರು
ನಾಗ್ಯ
ಹ
ಇವಾಗ ಒಂಬತ್ತಕ ಹ
ಹ್ಮ್
ಇನ್ನ ನೆಕ್ಸ್ಟ್ ನಾ ಹತ್ತ ಮಟ್ಟೆ ಬರ್ತ ಇದು
ಹ್ಮ್ ಮತ್ತೆ ಇ್ ಬರ್ತವ ಅಂದ ಸೊಬ್ಬಿಂಟ್ ಹೊಡಿಬೇಕಕ್ು
ಈ ಚಲ್ನ್ ಹೆಸ್ತಲ್ಲ
ನಾನು ಈಗ ಆರೋಗ್ಯ ನೋಡು
ಹ್ಮ
ನೀವು್ ಅಷ್ಟಲ್ಲಗದ ಏನು
ಹಾ
ನೀಮ್ ಹಾಸ್ಟೆಲ್ ಅಹಾ
ಹ ಹಾಸ್ಟೆಲ್
ನಿಮ್ ದೊಸರ ಹಾಸ್ಟೆಲ್
ಅದು ಪಿರಾಮಿಡ್ ಅಂತ ಹೇಳಿ ಒಂದು ಗಾಣ ಒಂದು ಇದು ಐತೇ ಐತೆ ಪಿರಾಮಿಡ್ ವ್ಯಾಲಿ ಅಂತ ಒ ಧ್ಯಾನ ಇದು ಐತೆ
ಗುಡ್ಡಾಡಾಮಾ
ಹಾ
ಯಾರಾರು
ಹಾ ನಾ ದ
ಲಿಂಗಗೆ ಪುಟ ಹಾಕಂದ್ರೆ ಹಾಕಳಿ ನ ನಿನ್ನೆ ಕೇನ್ಯ
ಹ ಹಾ
ಫೋಟೋ ಹಕನ್ನೇ ಹಾಕಲರ್ಲಿನ
ಅದೇ ನೆನಪ ಆಯ್ತು ಅದು ನೋಡ್ವೆಲ್ಲ ನೋಡ್ದೆ ನಿಷ ಇದು
ಹ್ಮ್
ಅದು ಒಳ್ಳೆ ಯಾರ ಹೋ ಮಾಡಿರ ನೆನಪಾಯ್ತು
ಹ್ಮ್ ನೀನ್ ನಿಮ ತಂಗಿ ಬರ್ತಾಡತೆ ಇತ್ತ ಏನ
ಹಾ
ತಂಗೆ ಬರ್ತಾಡೆ ಇರ್ತಾನೆ ನಿನ್ನೆ
ಅೇ ಮೊನ್ನೆ ಮನ್ನೆ ಎಕ್ಸಾಮ್ ಇಪ್ಪತ್ನಾಲ್ಕನೇ ತಾರೀಕು ಸುಮ್ಮ್ ಒಂದು್ ಹತ್ತು ನಿಮಿಷ ಆಗಿತ್ತಪ್ಪಾ ಮತ್ತ ಇದ ನಿಮ್ ಕಡೆ
ಈ ಕಡೆ ಇಲ್ಲಪ್ಪ ಮಳಿ
ಅ್ರ ಮಾನ ಪಾಣ ಇರ್ತ ಇವ್ ಬರ್ಬೋದು ಅಂಚ ಒಂದ್ಡ್ ಮಾನ ಐತಿ ಏನ್ ಮಾಡ್ತಾವ ಏನ
ಹ್ಮ್ ಊಟ
ಊಟ ಏನಾಯ್ತ ಹೋಗಿ
ಟೈಮ್ ಆಯತಲ್ಲ ಮೂರು
ಹಾ
ಚನ್ನಾಗತ್ತಲ್ಲ
ಹ ಟೈಮ್ ಆಯ್ತು ಊಟ್ರತ್ ನಮ್ಗೆ ಏನ್ ಹಸ್ವಾಗ್ತಿಲ್ಲ
ಯಾವಾಗ ಮಾಡಿದ್ರಣ
ರಾತ್ರಿ ಯಾರ ಮೂರು ಸಾವರ್ ಹಂಗ
ಹ್ಮ್ ಹ್ಮ್
ಎನಿಟೈಮ್
ಮತ್ತೆ ನಡೆದ
ನೀ ಎಷ್ಟೊತ್ತಿಗೆ ಬಿಟ್ಟ ಕಾಲೇಜು
ಹಾ
ಕಾಲೇಜು ಎಸ್ನ ಶೂಟಿಂಗ್ನ
ಇ ನಾವ ಒಂದಿನ ಸೋಮವಾರ ಯಾರಿನ ಊರಿಗ್ಬರ್ನಾ
ಸದ್ಯಕ್ಕೆ
ಏ ಬರ ಮನೆೆ ಸುಟ್ಟಿತ್ತು
ಹ್ಮ್
ಅವ್ರ ಅದ ಏನ ಒಂದ್ ಫಂಕ್ಷನ್ ಇಐತ್ತಪ್ಪಾ ಅದ್ ಬಂದ ಸುಧಿ ಕೊಟ್ಟಿದೀರ
ಹ್ಮ್
ನಾಕ ಸುಟ್ಟಿಯಾದ
ಹ್ಮ್
ತುಂಗ್ ಸೂಡ್ರ ಟ್ರಿಪ್ ಹೋದ್ರುಂದ ಸೂಡ್ರ ಊರಿಗೆ
ಹ್ಮ ಸ್ಕೂಲು ಮತ್ತೆ ನೀ ಮಸ ಏನ್ ಹ್ಮ್ ಇನ್ನ ಬಾಲದವೇನು
ಡೇ ಟು ಡೇ ಅನ್ನು
ನಾಗ್ಯ ಜನ
ಹೇಳ
ಏನಾಲನಪ ನೀಹೇಳ
ರಾಕೇಶಪುಂಕದ
ಹಾ
ಫೋನ್ಪೆನಾಗ ರೊಕ್ಕೆಸದ
ಫೋನ್ಪೆನಾಗ
ಹ್ಮ್
ಹ್ಮ ಬೇರೆ ಹೋದು ಒಂದ್ ಎಂಟನೂರು ರೂಪಾಯಿ ಆಯ್ತ ರೊಕ್ಕ
ಎಂಟ್ನೂರ
ಹ್ಮ ರೆಂಟ್ನೂರು ಸಮತ
ಒಂದ್ ಐದು ಸಾವಿರ ಕೊಡ್ತೇನ
ಹಾ
ಐದ್ಸಾವ್ರ
ಐದು ಸಾವಿರ
ಹ್ಮ್
ಹ ಐದ ಸಲ್ ಬಟ್ಲ ಈಗ
ಹ್ಮ್
ಹಾ
ಇಲ್ಲ
ಇಲ್ಲಿಲ್ಲ ಐದ್ಸಾವ್ರ
ಹ್ಮ್
ಅರ್ಜೆಂಟ್ ಐತಾ
ಹ್ಮ್ ಸದ ಇನ್ನೊಂದು ತಿಂಗಳು ಬಿಟ್ಟು ಇನ್ನ ಇಪ್ಪತ್ತ್ ಮೂರುಕ್ಕ
ಎದಕ್ಕಾ
ಎಕ್ಸಾಮ್ ಕಟ್ಟಬೇಕಕ
ನೋಡಂಥಡಿ ಯಾರ್ನ್ರ ಕೇಳನ ಇಯತ್ತ್
ಬ ನಿಂಬಳ ಇದದು್ರ ಕಡಬೇಕಂದ್ರೆ ನಿಂಬಳ ಇದದು್ರ ಕೂಡ
ಇಲ್ಲಿ ಯಾರು ಹೋಡ ತೆಗರ್ತತ
ಯ ಬೇಡ ಹಂಗ ಬೇಡ ಹಂಗ ಬೇಡ ನಮ್ಮ ಎಚ್ಚಕನಿ ಮಾತ್ರಾರ್ತಾವ
ಹಾ
ಹತ್ರದವಾ ಡ
ಸ ಅದೇಕ ಪೂಲ ಇ ಬಂದ
ಇದು ಯಾರು ನ ಪರ್ಸ ತ್ತ ಮನ್ಯ ಎಾಮ ಜಲ್ದಂದವ
ಏನ್ ಹೋಗಿದ್ವಿ ಹಗ ನಾ ಹ ಓ ಬೇದಾಗಿ ಜ ನ ಭ
ಹ್ಮ್ ಒಂದ್ ಪೇರ್ ಒಂದ್ುಟ್ರ ಯ ಎಷ್ಟು
ಅಲ್ಲ ಒಂದು್ ಎಕ್ಸಾಮ್ ಪಲ್ಲ ನೆಷ್ಟಪ
ಒಂದೇ ಅಟೌಂ್ಟಟ್ ಐದುನೂರು ಎರನೇ ಅಟೆಂಟ್ ಆರು ಏಳು ಎಂಟ್ನೂರುಂಗರು ಎರಡು ಮೂರ್ ನಾಕು
ಹ್ಮ್ಮ ಏನ್ ಸರಿ ಇಲ್ಲ
ಥರ್ಡ್ ಶೆಮ್ದಾಗ ಒಂದು ಸೆಕೆಂಡ್ ಶೆಮನಾಗ ಒಂದು ಇಟ್ಟ್ರ ಐತ ಅದ ಎರಡ್ವರ್ ಸಾವರ ಕಟ್ಟು
ಇನ್ನ ತರ್ಡ್ ಸೆಮ್ ತಗೊಂಡ ಸೆಕ್ಡ್ ಸ
ಸೆಕೆಂಡ್ ಸಮ್ನೆ ಒಂದು ಥರ್ಡ್ ಸಮನೆ ಒಂದು
ಅಲ್ಲ ಅ ಸೆಕಂಡ್ ಟ ತ
ಸೆಕೆಂಡ್ ಸೆಮ್ಂತ ಎಂಪೆ ಸಿಗಲ್ಲ
ಯ ಸೂರ್ಯ ಒಂದು ಬ ಆತಿಲ್ಲಣ
ಹೇಳಳ್ಳಿಲ್ಲ ಓದ್ತನ ಓದ್ತನವ
ಇ
ನೀ ಹೊತ್ತು ಬಗೆಾರ ಅಫಸರದಗ ನ
ಇನ್ನು
ಅಸರದಾಗ ಹೋಗಿನೆ ಶಳೆಂಟಲ್ಲ ಏನಿಲ್ಲ
ಹ್ಮ
ಹೋಗ ನೀ ಅಜಂದ ಹಲ್ದ ಕುಂಟ ಬುಕ್ ಹೇಡ್ ಕೊಟ್ರ ಕ್ವಶನ್ ಪೇಪರ್ ಕೊಟ್ರ ಎಲ್ಲರಿಗೆಗೆ
ಎಕ್ಸಾಮ್ ನಂದ್ರನ ಹ
ಎಲ್ಲಾ ಕೊಟ್ರ ಬುಕ್ ಬುಕ್ಲೇಟ್ ಕ್ವಶನ್ ಪೇಪರ್ ಆಿ ಕೊಟ್ಟ್ರ ಎಲ್ಲಿಗೆ ಒಂದ್ ಬೇರೆ ಡಿವಿಜನ್ ಒಂದ ಬೇರೆ ಬ್ರಾಂಚ್ ಒಂದ ನಮ ಬ್ರಾಂಚ್ ಒಂದೇ ಬ್ರಾಂಚ್ ಬೇರೆ ಎರಡೇ ಬ್ರಾಂಚ್ ಬೇರೆ ಮೂರೇ ಬ್ರಾಂಚ್ ಹಂಗ ಇಬ್ಬ ಬಿಡದ ಎಷ್ಟ ಫಸ್ಟ್ಗೆ ಆಯಸ್ತರ್ ಸೆಕೆಂಡ್ ಶಿವಲ್ ನಿಜ ಕಂಟಿನ್ಯೂ ಒಬರ ಒಂದು ಒಬ್ರು ಅವರು ಒಂದು ಒಬ್ರ ಇರು ಬೆನ್ಸಿಗೆ
ಹ್ಮ್ ಹ್ಮ್
ಹೋಗಿನ ಫೋನ್ ಹೊಡ ಇಲ್ಲ ನ
ಸಿ ಎ ಬಿಿದ್ದಿ ಾಗ
ಏ್ ಕೊಟ್ಟ ಬ್ಬಿಟ್ಟನ ಕಟ್ಟಬುದು ನಾನ್ ಹಂದೋಡಿ ನೋಡ್ಕಂತೀನಿ ಆಾ ಟಗಟ್ ಅಂದಾರಾ ಕಿಸ್ತಕ್ ಕೈಯ್ಯ ಕಯ್ಯಕ್ ಕಿಸತಕ್ ಅವನಿಗೆ ನೋಡಲ್ಲಮ್ಮ
ಹ್ಮ್ ಹ್ಮ್ ಹ್ಮ್
ಅೇ ಬ್ಲ್ಾ ಕುಂದೋಗ್ ನಿಂತಿ ನಮ್ ದಸ್ತ್ ಒಳಗೆ ಹಳ್ಕೊಂಡ್ ಹೋಗ್ಬ ಬಿಟ್ಟನಪ್ಪ
ನಮ್ಗ್ ಸ್ಾಪಿ ಮಾಡಲ್ಲ ನಸಲ್ ಒಳ್ಳೆ ರಾಗದೆ ಅದ್ರಾಗ
ಈಸಿ ಇರ್ತ ಸಬ್ಜಕ್ಟ್ ಒ ಶ ಟರ್ಮ
ಅಲ್ಲಯಟಟ ಬೋಗಿದ್ದ
ಇಯರ್ಸ ಎಸಾಮ
ಅಲ್ಲ ಸಬ್ಜೆಕ್ಟ್ ಬರ ಹೋಗೋಗ
ಎಾರವ ಜಾವ ಶಾಮ ಜ ಸಮಮ ಶಮ ನ ಎಾರ ಎಾರ
ಜಾಮ
ಒನ್ಶ ಮತ ಸಬ್ಜೆಕ್ ಒಂದ್ ಸಮಮಗ್ ಹನ್ನಡ ಸಕಂಡ್ ಶಮ್ಗೆ
ಫಸ್ಟ್ ಟೈಮ್ಗ ಅನ್ನೊಂದು ಇದು ಇಲ್ಲಿ ಮನ್ಡ ಸ
ಪಶಂ ಕ್ಲರುವ
ದ ಕ್ಲಿಯರ್ ಆ ಒಂದೇ ಏಲ್ಲ ಡೌಟ್ ಆ
ಟ ನನ್ ಮಾತ್ರ ಅ್ ಜೊತೆ ಇದುವರ್ಷ ಆತ
ಇಲ್ಲ ಅ ಅ್ರ ಡೌಟ್ ಆಗಕ್ಕೆ ಜಾಸ್ತಿ ಜಾಸ್ತಿ ಅಂತ ಆನ್ನಂದ ಆಂದ ನ ದ
ಹ್ಮ
ಸರಿಯಾಗೆ ಒಂದು ಎಂಟ ಎಂಟರಿಂದ ಒಂಬತ್ ಮಾಸವ
ಲ್ಲ
ಇಪ್ಪತ್ ವಾರ್ಷಿಗೆ ಬರ್ತಾ ಅನ್ಸದ ಕೊಡ್ಳಕ್ಕ
ಇಲ್ಲಿ ಬಿಡುಬದು ಹ್ಮ್ ನಮ್ ಅಜತ್ತುರ್ಷಮ್ ಇಂಜಿನಿಯರಿಂಗ್ ಈ ದರಂತ ಈಗ ವಾರ
ಕೈ ಬಊಟ್ಟು ಬಂದಬಟ್ಟ ಪ ಇ ವಿಚತ್ರ ಹ
ಕಡೆ ಅಷ್ಟೇ
ಇದ್ರ ನ ಈಗ ಬರುದು ಕಡನ್ ಸಡ ಹಾ ಮೊನ್ನಿದ್ದು ಬುಧವಾರ ಮು ಬ ಮಾಡವಿ ಬ
ನ ಪಟ್ಟಿ
ವಾಷಿಂಗ ಮಷನ್ ತಪ್ಪಕಲ್ಲ ಒಂದು ಪಿಜಾಷ್ಟ
ಹ್ಮ
ಇಲ್ಲ ಹ ಮೂರ್ ತಿ ಯಾವ ಬ ಬಾಂಗುಳಳಂದ ಹೃಷ ಹ ಬಾಕಶೋರ ಅಣ್ಣ ಮುಗ ಧಾನಯ ಮದ ಇಂಜಿನಿಯರಿಂಗ್ ನಮ ದೋಸ್ ಒಬ್ಬ ಬಂದ
ಹೇಳದ
ಕಟ್ಟುವಧನ ಪೇಪರ್ ಆಾ ಕಶ ಹಂಗ ನೀನು ಮಾಂತ ನೀನು ಬಂದಿರ್ಲ ಅಡೆ ಬ್ಳಾಕ್ ಎಂಟರಗಾಗ ಕ ಕಿಸ ಪೂನಟ್ಕೊಂಡಂಗೆ ಗೊತ್ತೇ ಇಲ್ಲ ನ ಸಲಿ ಉಂಟಿಲ್ಲ ಏನಿಲ್ಲ ಮಾನ್ಂತಂಗು ದಬ್ಬಕಂದ ಹೋಗ್ಬಿಟ್ಟಾನ ದಬ್ಕಂದನ ಬಂಚ್ ಹುಡ್ಗಡ್ ಹಕತ್ತಿನಿ ಆ ಚೇರ್ ನಾನನ್ ಮುಂದಿತ್ತು ಆ ಚೇರ್ ಕಡೆ ಇಟ್ಟೀಿನಿ ಮೇಡಮ್ ಬಂದಬಟಲ್ಲ ಹಂ ಕುೋಂಗೆ ಗೊತ್ತಲ್ಲ ಕ್ನ್ ಪೇಪರ್ ಏನಪ್ಪಾ ಕೆಲ್ಸ ಆಗಲ್ಲ ಅಂತ ಕಿಿಸ್ ಫೋನ್ ಐ ಆಟಡ್ ಕೊಡ ಅಂದ್ರೆ ನೋಡ್ತ ಫೋನ್ ಐ ಕಿಸ್ ಆಗ ಕೊಟ್ಟ ಬಂದ ಬಿಟ್ಟನ ್ಮ ಸ ಮಾಡ್ಿ ಅದಕ್ಕ ಸಂಬಂಧಿಲ್ಲ ಮಾಡಿದ್ರೆ ಮಾಡ್ಕಾನ ಯಾಾಗ ಪಂಜಾರ ಎದ ಬಂದೆ ಏನು ಕೆಲಸ ಆಗಲ್ಲ ಅಂತ ಗೊ ಇಲ್ಷ ಇಲ್ದ್ರಾಗ ಅಲ್ಲ ಕೆಲ್ಸ ಆಗಲ್ಲ ಅಂತ ಆದ್ಮೇಲೆ ಗತ್ತಿದ್ರ ಅದ ಕಡ್ಸಕ ಕುಂದರ್ ಹ ಚಿ ಚಕ್ ಮಾಡ ಅಂದ್ರ ಹ್ಮ ಬ ಮುಂದ ಹಿಂದ ನಂತರು ತೋರ್ಸೋ್ರಿಲ್ಲ ಯಾರು ಬೇರೆ ಡಿಪಾರ್ಟ್ಮೆಂಟ್ ದವ್ರ ಅದಾರ ನೋಡ್ಬರಕತ್ ಆಗಲ್ಲ ಹ್ಮ್ ನಾ ತುಲ್ ಹಾಕಿಲ್ಲ ಮುತ್ತಗ ಮುತ್ತ ಹಾಕಿನ ಪಂಟಾಳ್ಕೊಳ್ಳೇ ಅಲ್ವ ಹಾಕಿಿದ್ದ ಕಳ ಕುಡದ ಇಲ್ಲಳ್ಳ ಅವ ನೂರು ರೂಪಾಯಿ ಹಾಕಣ ಅಮ್ಮ ಐವತ್ತಾಕಣಮ್ಮ ಇಪ್ಪತ್ತೈದಾಕಣ ರಾಾವಡಿ ಅತ ನಗ ಇ ಇಲ್ಲೇ ತಗಬರಂಗಡಿ ಇಲ್ಲೇ ತಗೊರಂಗತ್ ನೋಡಿ ಇಲ್ಲಿ ತಗೊೊಂಡ್ ಹುಡುಕ ಮ ಹ ದಂದ್ರೆ ನಮ್ಮ ಅಂದರು ಇಡ್ಲೆ ತೊಂಬ್ರಕ್ಕು ಇಬರುೂಂತ ನೀವ್ ಒಡಾಗಂತೆ ನಾ ಸುಂಕತ ಮಾಡ್ತ ನೋಡಿ ಮಾಡಿ ಒಂದ ತು ನ ೋನ್ ತಂದಂದ ಅವರು ಏ ನಾನ್ ನಾ ಅದ ಕಡೆ ಅಣ್ಣಗ ಸದ್ಯ ಆಾಕ್ತ ಮುಸ ಆತ ಖಾಲಿನಿ ಅ್ ಬಿ ಯಾರೂ ಇರಲ್ಲ ಮಸಾ ಆಡತಿ ಇಲ್ಲೇ ಬಂದ ಕು ಉಂಟು ತೀವ್ರ ಆಯ್ತರಿ ಏನ್ ಕುಡಬೇಕ ಪ್ರ ಅನ್ನಾಲ ನಾನ ತಪ ಹ ಭ ಎಾಮ ಬಂದ ಆ ಎಕ್ ಬಂದವಿ ನೀನು ಒಂದೇದ ಬಿಟ್ಟಿದ್ದ ಇನ್ನು ನಿ ಹಂಗೆ ಮೊ ಮಂದ ದಳ ಮುತ್ತನ್ ಕೆಲ ಮುತ್ತ ಕೊಟ್ಟ ನಾ ಯಾವ್ದದ ಅಂತ ನ ಗೊತ್ತಿಲ್ಲ ಮೂರ್್ಾಸ್ ಇಲ್ಲೇೊಂಡೊಂಡ್ುಿ ಗೊತ್ತ ನನ್ಗ್ ಹೊಸ ಇಲ್ಲೇ ಕುಿರ್ತ ಅಂತ ನಾ ಹಿಂಗೆ ಬರವಿದ್ದೆ